ಹಲೋ
ಹ್ಮ್ ಇಲ್ಲಪ್ಪಾ ಕೇಳಿಸ್ತಿದ್ಯ.
ಹಾ ಕೇಳಿಸತದೆ ನಿಮ್ಗ್ ಕೇಳಿಸ್ತದ್ಯಾಾ
ಹ್ಮ್ ಕೇಳಿಸ್ತೇತೆೇಳಪ್ಪಾ ಊಟ ಮಾಡ್ದಾ
ಹ್ಮ್ ನಾ ನೀವು ಅಷ್ಟೇ ಊಟ ಮಾಡ್ಕೊ್ ಬಂದೆ ನೀವ್ ತಿಂದ್ರಾ
ಹ್ಮ್ ನಂದಯ್ತು ಕಣಪ
ಹಾಂ
ಮತ್ತೆ ಏನ್ ತಿಂದೆ ಊಟ
ನಾನ್ ಅದೇ ಅನ್ನ ಸಾಂಬರ ತಿಂದೆ
ಅೇ ಅನ ಸಾಂಬಾರ ದಿನ ಅದೇ ಕೊಡ್ತಾರಾ
ಹ್ಮ್ ಹೌದು
ಎಲ್ಲಿರೋದೇನು ಹಾಸ್ಟ್ಲಾ ಇಲ್ಲ ಏನು ಪಿ ಜಿ ಮಾಡ್ಕೊಂಡಿದ್ಯಾ
ಹಸ್ಟೆಲ್
ಏನ್ ಬಿಸಿಎಂ ಹಸ್ಟಲಾ ಊಟ ಎಲ್ಲ ಚೆನ್ನಾಗ್ ಕೊಡ್ತಾರ ಏನು
ಹ್ಮ್ ಪರವಾಗಿಲ್ಲ ಅದು ಊಟ ಬಿಸಿ ಬಿಸಿ ಸಿದ್ದಾಗಲೇ ತಿನ್ನಬೇಕು ಆಮೇಲೆ ಮಧ್ಯಾಹ್ನ ಆದರೆ ತಿನ್ನೋಕ್ಕೆ ಆಗಲ್ಲ ಊಟನ
ಅದೇ ಇವಾಗ ಬೆಳಿಗ್ದ ಬೆಳಿಗ್ ತಿಿಂದ್ರೆ ಚಂದ ಅದನ್ನ ಮಧ್ಯಾಹ್ನ ತಿಂತೀವ ಅಂದ್ರೆ ಒಂಥರಾ ಸ್ಮೆಲ್ ಬಂದ್ಬಿಟ್ಟಿರುತ್ತೆ
ಹ್ಮ್ ಹೌದು
ಅದು ಬೇರೆ ರೇಷನ್ ಅಕ್ಕಿ ಹಾಕಿ ಮಾಡ್ತಾರಲ್ಲ ನಾನು ಅದೇ ಎರಡು ವರ್ಷ ಹಸ್ಟೆಲ್ಲ್ಲಿ ನಾನು ನೋಡಿದಿನಿ ಅದನ್ನು
ಹೌದಾ ನಾನು ಮೂರು ವರ್ಷದಿಂದ ಐತೀನಿ
ಹ ಎರಡು ವರ್ಷ ಇರ್ಬೇಕು ಜೊತೆಗೆ
ಹ್ಮ್ ಹೌದು
ಏನ್ ಮಾಡಕಕ್ಕಾಗಲ್ಲ ಅದು ಪಿ ಜಿಗೆ ದುಡ್ಡು ಕೊಡಕ ಆಗಲ್ಲ ಅಷ್ಟ್ ಕೇಳ್ತಾರೆ ಇಲ್ಲಿ ಅದೇ ದುಡ್ಡುಗ ಸ್ವಲ್ಪ ಹೊರ್ಗಡೆ ತ ತಿನ್ನಷ್ಟು ಮ ಚೆನ್ನಾಗಿ ಊಟು ಹ್ಮ್ ಹ್ಮ್ ಮತ್ತೆನೇನಪ್ಪಾ
ಇನ್ನನಿಲ್ಲ
ಎಂಗ ಐತೆ ಇಂಟರ್ನ್ಷಿಪ್ ಇಲ್ಲ ಆರಾಮಾ
ಹ್ಮ್ ಆರಾಮ
ಮಾಡ್ಕೊ ಹಿಂಗ ಯ್ ಹ್ಮ್
ಹೋಗಿ ಎಷ್ಟ ಸಂಜೆ ನಾಲ್ಕವರೆಗೆ ಬಂದೆ
ಎಷ್ಟೊತ್ತಿಗೆ ಮುಗ್ದು ಗೊತ್ತದಿದ್ದೆಿಲ್ಲಾ
ಹಾ ಅಂದ್ರೆ ಮಧ್ಯಾಹ್ನ ಇವತ್ ಹೈಕೋರ್ಟ್ ಹೋಗೋದ ಏನ್ ಇರ್ಲಿಲ್ಲ ಹ ಕಮರ್ಷಿಯಲ್ ಕೋರ್ಟು ಸಿಟಿ ಸಿವಿಲ್ ಕೋರ್ಟ್ ಹೋಗ್ಬಿಟ್ಟು
ಹ್ಮ್
ಹ್ಮ್ ಕೆಲ್ಸ ಎಲ್ಲ ಬೇಗ ಬೇಗ ಮುಗತಿಯತ್ತು ನಾಲ್ಕವರೆಗೆ ಅಲ್ ಬಿಿಟ್ಟ ಅದು ಬಿಟ್ಟು ಇಲ್ಲಿ ಬರಷ್ಟಕ್ ಐದುವರೆ ಆಯ್ತು ಆಮೇಲೆ ಟೈಪಿಂಗ್ ಕ್ಲಾಸ್ ಹೋಗ್ಬೇಕು ಟೈಪಿಂಗ್ ಕ್ಲಾಸ್ ಅಲ್ಲಿ ಒನ್ ಅವರ್ ಆಗುತ್ತೆ
ಹ್ಮ್
ಅಲ್ ಆರೂುವರೆಗ್ ಬಿಟ್ರೆ ಏಳು ಏಳುವರೆ ಆಯ್ತು ಮನೆಗ್ ಬರೋಷ್ಟತ್ಗೆ
ಲೇಟ್ ಆಯತ ಬೆಳಿಗ್ ಎಷ್ಟ ಹೊತ್ತತ್ತುುೋಗತಿ ಹಂಗಾದ್ರೆ
ಬೆಳಗ್ಗೆಂಟುವರೆಗೆ ಮನೆ ಬಿಡ್ತೀನಿ
ಎಂಟೂರ ಅದೆಲ್ಲ ಓಪನ್ ಆಗೋದಿಲ್ಲ ಒಂದ್ ಹ್ ಗಂಟೆ ಆಗ್ಬಹದಲ್ಲಾ
ಹ್ಮ್ ನಮ್ಮ ಆಫೀಸು ಒಂಬತ್ತುವರೆಗೆ ಓಪನ್ ಆಗುತ್ತೆ ಕೋಟ ಹನ್ನೊಂದು ಗಂಟೆಗೆ ಓಪನ್ ಆಗೋದು
ಹನ್ನೊಂದು ಗಂಟೆಗ
ಹ್ಮ್
ಅಂದ್ರೆ ಹಿಂಗೆಲ್ಲ ಈ ಜಡ್ಜ್ ಗಳು ಎಲ್ಲ ಹಾನೊಂದು ಗಂಟೆ ಹಂಗೆ ಬರೋದು
ಹನ್ನೊಂದು ಗಂಟೆಂಗ ಬರ್ತಾರೆ ಅಡ್ವಕೇಟ್ ಗಳು ಮಾತ್ರ ಬೇಗ ನೋಡ್ಕೊಂತಾರೆ
ಆಯ್ತು ನೋಡು ಹನ್ನೆಬರಹ ಬರ್ತದೆ ಇದ್ರೆ ಏನೋ ಒಂದು ಹ್ಮ್ ಮತ್ತೆೇನೇನಪ್ಪಾ
ಇನ್ನೇಏನಿಲ್ಲ
ಹ್ಮ್ ಮನೇಲಿ ಮುುಕ್ಸಮೇಲ ಅಯ್ಯೋ ನಂಗ್ ಒಂದು ಫಸ್ಟ್ ನಾ ಮೊದ್ ಹೋಗ್ತಿದ್ ಚೆನ್ನಾಗಿತ್ತು ಇವಾಗ ಬೇರೆ ಸ್ಕೂಲ್ ಸೇರ್ಕೊಬಿಟ್ಟಿದ್ದೀನಿ
ಹಾ
ಇದು ಸ್ಕೂಲ್ಗೆ ಅದು ಬಯೋಮೆಟ್ರಿಕ್ ಇರುತ್ತೆ ಗೊತ್ತಿರ್ಬೇಕಲ್ಲ ಬಯೋಮೆಟ್ರಿಕ್ ಅಂದ್ರೆ
ಹೌದೌದು ನಮ್ ಹಾಸ್ಟೆಲ್ ಮೊಸರನ್ನ ಹಾಕ್ತಿರ್ ದಿನ ಬೆಳಗ್ಗೆ ಹಾಕ್ತಾರೆ
ಲ್ಲಿ ತಂಬ ಹಾಕ್ತಿವಿ ಅಂದ್ರೆ ಬೆಟ ಇಲ್ಲ ಹಂಗಲ್ಲ ಫೇಸ್ನೇ ಮಾಡ್ತಾರೆ
ಪೇಸ್ ಇದೆಯ ಅಲ್ಲಿ
ಹ್ಮ ಫೇಸ್ ಇದೆ ಎಂಟು ಇಪ್ಪತ್ತಕ್ಕೆಲ್ಲ ಅಲ್ಲಿ ಇರ್ಬೇಕು ನಾವು ಒಂದ್ ನಿಮಿಷ ಲೇಟ್ ಆದ್ರು ಕೊಡಲ್ಲ ಅವರು
ಹೌದಾ
ಇಲ್ಲ ಹೂ ನಾನೊಂದ ಏಳು ಗಂಟೆ ಆರೂವರೆಗೆ ಎದ್ದಿ ಸ್ನಾನ ಮಾಡಿ ಟಿಫನ್ ಅದು ನಾ ನೋಡ್ತೀವಿ ಮಂದ ಇದ್ರೆ ಇಲ್ಲ ಅಂದ್ರೆ ಎಲ್ಲು ತಗೊಂಡು ಬಾಕ್ಸ್ ತಕೊಂಡು ಹೋಗ್ತವಿ ಬೆಳಿಗ್ಗೆ ಒಂದು ಮಧ್ಯಾಹ್ನಕ್ಕೆ ಮತ್ತತ್ ಅಲ್ಲಿಗೆ ಹೋಗುವಷ್ಟ ಒಂದ್ ಎಂಟು ಹತ್ತ ಆಗುತ್ತೆ ಅಲ್ಲಿ ಹೋಗಿ ಒಂದ್ ಅ ಎಂಟು ಒಂದ ಎಂಟು ನಲ್ವತ್ತರವರೆಗೆಲ್ಲಾ ಒಂದು ಮಕ್ಲುಗೆ ಪ್ರಯರ್ ಅವು ಇವು ಇರುತ್ತ ಆಮೇಲೆ ಎಂಟು ನಲ್ವತ್ತಕ್ಕೆಲ್ಲ ಪಾಠ ಅದೆಷ್ಟ ಶುರು ಆಗುತ್ತೆ ಮಧನ ಇದು ನಾನ್ ಹತ್ತಿರ ನಾಲ್ಕು ಐವತ್ತು ವರ್ ಅಲ್ಲೇ ಇರ್ಬೇಕು ಅಲ್ಲಿ ಮುಗದ್ ಮೇಲೆ ಬಂದ್ ಬಿಡ್ತೀವಿ ಹ್ಮ ನಾಲ್ಕು ಐವತ್ತಂದ್ರಲ್ಲಿ ಇಲ್ಲಿ ನಾನ್ ಬರುವಷ್ಟಲ್ಲಿ ಒಂದ್ ಐದುವರೆ ಆಗುತ್ತೆ
ಹ್ಮ್ ಅಂದ್ರೆ ನಿಮಗ ಹತ್ರನೇ ಇದೆ ಅನ್ಸುತ್ತೆ ಅಲ್ವಾ.
ಅದೇ ಒಂದ್ ಐದ್ ಕಿಲೋಮೀಟ್ರ ಆಗ್ಬೋದು ಬಟ್ ಹೋಗಕೆ ಅದೇ ನಾನ್ ಬೇಗ ಇದ್ದ ಹೋಗ್ಬೇಕ ಅದೇ ಒಂದ್ ತೊಂದ್ರೆ ಮದ್ಲ ಇದ್ದಿದ್ ಒಂದ ಚನಾಗಿತ್ತು ಎಂಟು ಗಂಟೆ ಹಂಗೆ ಎದ್ದು ಹೋಗ್ಬೋದಿತ್ತು ಅದೇನ್ನು ನನ್ ಕೇಳ್ತಿಲ್ಲ ಅವ್ನ್ ಹತ್ ಗಂಟೆಗೆ ಇದಿದ ಅಲ್ಲಿ ಹೋಗ್ಬೇಕಾಗಿದ್ದು
ಹಾ
ಅನ್ನ ಅದ್ ಅದ್ಕೆ ಅಡ್ಜಸ್ಟ್ ಆಗ್ಬಿಟ್ಟು ಇದಕ್ ಸ್ವಲ್ಪ ಕಷ್ಟ ಎಷ್ಟೊತ್ಗೆ ಏಳ್ಬೇಕಾ ಹೋಗ್ಬೇಕಾ ಈ ತರ
ಹೌದ ಹೌದು
ಹ್ಮ್ ಹ್ಮ
ಹ್ಮ್
ಅದು ಬೇರೆ ಒಂದ ಒಂಬತ್ ಗಂಟೆ ಹಂಗ ಇಟ್ಟಿದ್ರೆ ಏನೋ ಇಲ್ಲ ಆರಾಮಾಗಿ ಹೋಗಿ ಬರ್ಬೋದಿತ್ತು ಹೇ ಮಾ ಮಕ್ ನಾವೇ ಹಿಂಗ್ ಅಂತೀವಿ ಆ ಚಿಕ್ಕ ಚಿಕ್ಕ ಮಕ್ಳು ಒಂದನೇ ಕ್ಲಾಸ್ ಎರಡನೇ ಕ್ಲಾಸ್ ವರ್ಗೆ ಆ ಏಳು ಎಂಟು ಗಂಟೆ ಒಳಗೆ ಬಂದಿರ್ತಾರೆ ಪಪಾ.
ಹಾ
ಹ್ಮ ಅವ್ರರು ಅದ ಇನ್ನ ಎಷ್ಟೊತದ್ಗೆದ್ದು ಅದು ಇಷ್ಟು ಬತ್ತರೋ ಏನೋ.
ಹೌದು.
ಹ್ಮ್ ಮತ್ತೆ ಇನೇನಪ್ಪಾ.
ಇನ್ನೇನಿಲ್ಲ ನೀವೇ ಹೇಳ್ಬೇಕು. ನೀವ ಐದನೇ ಕ್ಲಾಸ್ ಆರನೇ ಕ್ಲಾಸ್ ಏಳನೇ ಕ್ಲಾಸ್ ಅಲ್ವಾ ತಗೊತೀನಿ ಅಂದಿದ್ದು.
ಇಲ್ಲ ಇಲ್ಲ ಆರನೇ ಕ್ಲಸ್ ಏಳು ಎಂಟು. ಒಂದೊಂದ್ಸಲ ಏನಾದ್ರು ಕಾಲಿದ್ರೆ ಹತ್ತನೇ ಕ್ಲಾಸ್ ತಗೋಬೋದು. ಅದೇ ಆ ಅವರು ಯಾರಾರು ಬರ್ಲಿಲ್ಲ ಮೇಡಮ್ಗಳು ಅಂದ್ರೆ ಬಟ್ ಇಲ್ಲ ಅಂದಾಗ. ಇದ್ರೆ ನಾವೇನು ಹೋಗಲ್ಲ.
ಹ್ಮ್
ಅದೇನಾದ್ರು ಮಾಡಿದ್ರೆ ಸ್ವಲ್ಪ ನಮ್ಗೂ ಕ್ನೊ ಬರುತ್ತೆ ಬುದ್ಧಿ . ಚಿಕ್ ಮಕ್ಲುದು ಅಷ್ಟಕಷ್ಟೇ ಇರುತ್ತೆ. ಅವ್ರಗಂತೂ ಫ ಹೇಳಕ್ಕಾಗಲ್ಲ ನಾವು ಪಿ ಯು ಕಲಿಯೋದ್ನೆಲ್ಲ ಅವ್ರಿಗೆ ಈಗ್ಲೇ ಕಲ್ಸ ತಾರೆ ಆರನೇ ಕ್ಲಾಸ್ ಏಳನೇ ಕ್ಲಸ್ಲ್ಲಿ ಹಂಗ ಐತೆ ಅವರದು.
ಹೌದು ಹ್ಮ್.
ಹ್ಮ್ ಮತ್ತೆ. ಇನ್ನೇನಪ್ಪಾ ಸಮಾಚಾರ.
ಏನಿಲ್ಲ.
ಇನ್ನೇನಿಲ್ಲ ನಿಮ್ ಮೇಡಮ್ ಅವ್ರು ಬಂದ್ರು.
ಬಂದ್ರ.
ಬಂದ್ರಪ್ಪಾ ಈಗ ತಾನೆ ಅವರು ಊಟ ಮುಗಸ್ಕೊಂಡು. ಕೆಳ್ಗಡೆ ಈಗ ಮೇಲ್ಗಡೆ ಬಂದಿದ್ದಾರೆ.
ಹ್ಮ್
ಹೆಂಗೆ ನೀ ಮೇಡಮ್ ಅವ್ರು ಪಾಠ ಎಲ್ಲ ಚೆನಾಗ್ ಮಾಡ್ತಿದ್ರಾ.
ಹ್ಮ್ ಚೆನ್ನಾಗ್ ಮಾಡ್ತಿದ್ರು. ಅವರ್ದು ಗಣಿತ ಇಷ್ಟ ಆಗ್ತಿತ್ತು ನನ್ಗೆ.
ಹ ಅವರು ಇವಾಗ ಗಣಿತನೇ ಬೇಕಂತ ಹುಡುಕ್ತಿದ್ದಾರೆ ಅವ್ರ್ದಏನೋ ಬೇರೆದು. ಭೌತಶಾಸ್ತ್ರನೊ ಯಾವ್ದೋ.
ಹಾ ಇದಿತ್ತು ಓಕೆ. ಇದು ಫಿಸಿಕ್ಸ್ ಹ.
ಅದೇ ಫಿಸಿಕ್ಸ್ ಅದಿತ್ತು ಅವ್ರ ಇವಾಗ ನನ್ಗೂ ಅವ್ರಿಗೆ. ಗಣಿತ ಬೇಕಂತ ಹುಡುಕ್ತಾ ಇದಾರೆ ನಮ್ ಜೊತೆ ಅವ್ರು ನಾನು ಇಬ್ರು ಒಟ್ಟಿಗೆ ಹುಡುಕದ್ವಿ ಕೆಸಾನ ಹೇಳ್ಬೇಕಂದ್ರೆ.
ಹಾ
ನಾನ್ ಹೋಗ್ತಿರೋ ಕಡೆನೆ ಸಿಕ್ಕಿತ್ತು ನೀ ಮೇಡಮ್ಗನು. ಅಲ್ ಕೊಡೋ ಸಂಬಳ ಕಮ್ಮಿ ಅಂದ್ರು.
ಹೌದಾ.
ಹ್ಮ ಅದಿ
ಹಾ ನಮ್ ಮ್ಯಾಮ್ಗೆ ಗೌರ್ಮೆಂಟ್ ಕೆಲ್ಸ ಬೇಕು.
ಅಪ್ಪ ಅದ್ ಎಸ್ಟ್ ಓದ್ತಾರೆ ಅಂದ್ರೆ ನಿಮ್ ಮೇಡಮ್ಮು. ನಿಜ ನಾವು ಅಷ್ಟು ಓದಲ್ಲ ಮೊದಲು ಬೆಲ್ ಈಗ ಅನ್ನೋದಿಲ್ಲ ಹನ್ನೆಡು ಗಂಟೆ ಆನಂಗಿಲ್ಲ ಎರಡು ಗಂಟೆ ಅನಂಗಿಲ್ಲ ಓದ್ತನೇ ಇರ್ತಾರೆ.
ಹೌದು
ಗ್ರೇಟ್ ಬಿಡು ಹೌರು
ಹತ್ತು ಗಂಟೆಗೆದ್ರೆ ಬೈತಾರೆ ಬೈ ಏನ್ ಅದಕ್ಕ ಸಂಡೆ ಅಂತ ಹೇಳ್ಬಿಟ್ರೆ ಅರ್ಧ ದಿನ ಮಲ್ಕೊಳಕ್ ಆಗುತ್ತೆ ತ ಬೇಗದೊಳಕ ಹಾಗಲ್ವಾ ಅಂತ
ಗೊತಿರುತ್ತಲ್ಲ ಅವ್ರಗ್ ಅನುಭವ ಇರುತ್ತಾ ಏನ್ ಹೆಂಗೆ ಅಂತ ಅದಕೆ ಅಂಗ ಅಂತಾರೆ
ಹೂ
ಹೂ
ಇನ್ನು ನಮಗೂ ಏನಾಗುತ್ತೆ ಅಂದ್ರೆ ಅದು ಸೋಮವಾರದಿಂದ ಶನಿವಾರ ತನಕ ಬೇಗ ಹೋಗು ಬೇಗ ಎದ್ದೇಳು ಬರ್ರಿ ಇದೆ ಆಗ್ಬಿಟ್ಟಿರತ್ತೆ ಹು ಸಿಗೋದು ಒಂದಿನ ಭಾನುವಾರ ಅಲ್ವಾ ಅ ದಿನ ನಿಜ ಮಳ್ಕೊಂಡೇ ಇರ್ಬೇಕು
ಅದೇ ಅದೇ ಶನಿ ಸೋಮವಾರದಿಂದ ಹೋಗಿ ಹೋಗಿ ಸಾಕಾಗಿರ್ತಿವಿ ಇರೋದೊ ಒಂದ ಭಾನುವಾರ ಮಲ್ಕೋಳ ಅನ್ನೋದೇ ಇರುತ್ತೆ
ಹೌದು
ಅಮೇಲೆ
ಹೂ ಮತ್ತೆ ಇನ್ ಎನಿಲ್ಲ
ಹೂ ಏನ್ ಹೇಳ್ಕಣಪ್ಪಾ ನಾನು ಮತ್ತೆ ಬೆಳಿಗ್ ಅಷ್ಟೊತ್ತಿಗೆ ಎದ್ದ್ ರೆಡಿ ಆಗ್ಬೇಕು
ಹೂ
ಅಲ್ಲೇನ ಅಷ್ಟ್ ಕೆಲ್ಸ ಇರಲ್ಲ ನನ್ಗೆ ಸ್ಕೂಲಲ್ಲಿ
ಹಾ
ಹೋದ್ರು ನಮ ನಾನ್ ಒಂದು ಒಂದ್ ಕ್ಲಾಸ್ಗೆ ಹೋಗ್ತೀವಿ ಈಗ ಆರನೇ ಕ್ಲಾಸ್ಗೆ ಅಂದ್ರೆ ನಾ ಇಬ್ಬಿಬ್ರು ಹೋಗತಿವಿ ಟೀಚರ್ಸು
ಒಂದ ಆರನೇ ಕ್ಲಾಸ್ಗೆನೆ ಇಬ್ರು ಹೋಗ್ತೀರಾ
ಹಾ ಇಬ್ಬರು ಹೋಗ್ತಲಿ ಒಬ್ರು ಯಾರಾದ್ರು ಮಕ್ಳು ನೋಡ್ಕೋಬೇಕು ಎಂದ್ರೆ ಮಕ್ಳ ಏನಾದ್ರು ಆಹ ಎಲ್ಲ ಕಾನ್ಸಂಟ್ರೇಟ್ ಮಾಡ್್ದಿಲ್ಲ ಆತರನ್ನೋ್ರನೋ ಅಂದ್ರೆ ನೋಡ್ಕೊಳ್ಳಿ ಕೇಳ್ಸ್ಕೋಳ್ಳಿ ಅಂತ ಈತರ ಹೇಳೋರು ಇನ್ನೊಬ್ರು ಪಾಠ ಮಾಡೋರು ತರ ಇರ್ತಿವಿ ಇಲ್ಲಂದ್ರೆೇ ಎಕ್ಸ್ಚೇಂಜ್ ಯಾರಾದ್ರೂ ಚೇಂಜ್ ಮಾಡಬೋದು ಬದಲೇಸ್ಕೋಬಹುದು ಆ ತರ ಮಾಡ್ಬಹುದು ಹಾ ಇಬ್ಬಿಬ್ರು ಹೂ ಇಬ್ಬೀರು ಇರ್ತೀವಿ
ಹೂ
ಹ ಹಂಗಾಗಿ ಏನಿರಲ್ಲ ಇದ್ರೆ ಅಮ್ಮಮ್ಮಾ ಐದ್ ಐದ್ ಕ್ಲಾಸು ಇಲ್ಲ ಆರು ಏಳು ಇಷ್ಟ್ರ ಮೇಲೆ ಕೊಡಲ್ಲ
ಹಾ
ಹಂಗಾಗಿ ನೆಮದಿ ಇರುತಿ ಪಾಠನ ಅಷ್ಟೊಂದಸ ಚಿಕ್ಕ ಚಿಕ್ಕ ಮಕ್ಳಲ್ಲ ಆರು ಏಳು ಎಂಟೆನು ನಾ ಓದಿರೋದ ಇರುತ್ತೆ ಇದ್ರೆ ಅದನ್ನೇ ಒಂ ಚೂರು ಹೇಳ್ ಕೊಟ್ರೆ ಸಾಕ ಅವ್ರಿಗೆ
ಹೂ
ಮತ್ತೆ
ಮತ್ತೆ ಇನ್ನ ಏನಿಲ್ಲ
ಒ ನ ಅಂಕೂ ನಿದ್ದೆ ಗೊತ್ತೈತೆ ಮನೆಗೂ ಇನ್ನುೂ ನಾನ್ ಬೇರೆ ಫೋನ್ ಮಾಡ್ಲಿಲ್ಲ ಅವ್ರಗೆ ಬೆಳಿಗ್ಗೆಯನ ಮಾಡಿಲ್ವ ನಿನ್ನೆ ಮಾಡಿರೋದು ಹೂ ನಿಮ್ಮಪ್ಪ ಮೇಲೆ ಊರಲ್ಲಿರುೋದಾ
ಅವರು ನನಗೆ ಸಂಜೆ ಕಾಲ್ ಮಾಡಿದ್ದರು
ಹ್ಹಾ ಹ್ಹ.
ಸಂಜೆ ಮಾತಾಡಿದ್ದೆ ನಾನು ಅವ್ರ ಹತ್ರ.
ಹ್ಮ್.
ನಾನ್ ಮಾಡಿಲ್ಲಾ ನಮ್ಮಮ್ಮ ಎಲ್ಲೋ ಅವ್ರ ಅಪ್ಪನ ಮನೆಗ್ ಹೋಗಿದ್ರಂತೆ. ನಾ ಅವರು ಬೇರೆ ಫೋನ್ ಸಿಕ್ಲಿಲ್ಲ ಇವಾಗ ಮಾಡ ಮಾತಾಡ್ಸ್ಬೇಕು.
ಹ್ಮ್ ಕಾಲ್ ಮಾಡ್ಬಿಟ್ಟು ಅವರ ಮಾತಾಡಿ ಇವಾಗ.
ಅದೇ ಅದೇ ಸರಿ ಏನಪ್ಪ ಪ್ಪಾ ಏನಾದ್ರೂ ಇದ್ರೆ ಹೋಗಿ ಕೆಲ್ಸ ಮಾಡ್ಕೊ ಮಾಡ್ತೀನಿ ಇನ್ನೊಂದು ಸಲಿ ಕಾಲ್ ಆಯ್ತಾ. ಆಯ್ತು ಹುಷಾರು ಬಾಯ ಹ್ಮ್ ಹ್ಮ್ ಹ್ಮ್.